ಆರಾಮನ್ಪಾ ನಂಗೀಸ ಅಲೋ ಆರಾಮ ಹ್ಮ್ ನಾ ನಾನನ್ ಆರಾಮೇನ್ ನೋಡ್ಪಾ ಯ ಮಾಡಕತ್ತ ಏನೆಲ್ಲಾ
ನೀವ್ ಹೇಳ್ಬೇಕು.
ಹ್ಮ್ ಹ್ಮ್ ಹೌದ. ಮನಾಗಲ್ಲ ಆರಾಮದಾರ ಮತ್ತೇನಲ್ಲ ಹ್ಮ್ ನಂಬಲ್ಲಿ ಆರಾಮ್ ನೀ ನೋಡಿ ಪ್ಪ
ಹ್ಮ್.
ಹ್ಮ್.
ಹ್ಮ್ ಮತ್ತ
ಏನ್ ಮಾಡಕತ್ತಿ. ಎನ್ ಇಲ್ಲ.
ಏನಿಲ್ ನೋಡ್ರಿ
ಹ್ಮ್ ಹ್ಮ್ ಏನ್ ಎಕ್ಸಾಮ್ ಮಾಡದಾವ
ಎಕ್ಸಾಮ್ ಮುಗ್ದು
ಹ್ಮ್ ಹ್ಮ್ ಹ್ಮ್.
ಊರಿಗ್ ಹೋಗ್ಬೇಕ್ ರಜೆ ಕೊಟ್ರ
ಹ್ಮ್ ಹ್ಮ್ ಹ್ಮ್ ಅದು ನಿಮ್ ಕಾಲೇಜ್ದಾಗ ಮನ್ನಿ ಟೇಟ ಸಿಟ್ಟಿದ್ದಲ್ಲ.
ಹಾ.
ಏನ್ ಪೆರವಾಲ್ ಪಾರ್ಟಿ ಇತ್ತ ಏನ್
ಸೀನಿಯರ್
ಹ್ಮ್ ಹ್ಮ್ ಹ್ಮ್ ಹ್ಮ ಫುಲ್ ಗ್ರ್ಯಾಂಡ್ ಮಾಡಿದ್ರ
ಹ್ಮ್.
ಹ್ಮ್ ಹ್ಮ ಹ್ಮ ಹ್ಮ್ ಎಷ್ಟ ಎಷ್ಟ್ ಆಗಿದವ ರೊಕ್ಕ
ಒಬ್ರು ಫೈ ಹಂಡ್ರೆಡ್ ಫೈವ್ ಹಂಡ್ರೆಡ್ ಹಾಕಿರು.
ಹ್ಮ್ ಹ್ಮ್ ಏನ ತರ್ರ್ಸಿದ್ರಿ.
ಹನ್ ಸ್ಟೇಜ್ ಅದು ಹೊಡ್ಸ್ಯರ ಸರಿಗ್ ಕರ್ಸಿದ್ವಿ. ಮತ್ತೆ. ಹ ಸೀನಿಯರ್ಸ್ ಎಲ್ಲ ಇದ್ರು ಊಟ ಅದು ಎಲ್ಲ ಮಾಡ್ಸಿದ ಆಲು ಭಾತು ಜಿಲೇಬಿ ಕುಸಂ ಕೋಸಂಬರಿ ಅದೆ ಎಲ್ಲ ಮಾಡ್ಸಿರ
ಹ್ಮ್.
ಹ್ಮ ಮಸ್ತ್ ಮಾಡಿದ್ರು ಪೆರೋಲ್ ಪಾರ್ಟಿ ಎಲ್ಲರೂ ಅಳ ಕತ್ತಿದ್ರು ಪಾಪ ಸೀನಿಯರ್ಸ್
ಹಾ ಹಾ ಹಾ ಹೌದಾ.
ಹ್ಮ್ ಬಾಳ ಅಳಕತ್ತಿದ್ರು.
ಹಾ.
ಹ್ಮ್.
ಅದರ ಹಲೋ ಚಲೋ ಆಗ್ಯಾದೆ
ಹ್ಮ್ ಪಾರ್ಟಿ ಸರಿಯ ಪಾಪ ಎಲ್ಲರೂ ಬಿಟ್ಟೋದ್ರಲ್ಲ
ಹೌದಲಾ ಸೀನಿಯರ್ಸ್ ಇರ್ಬೇಕಿತ್ತಲ್ಲ
ಸೀನಿಯರ್ಸ್ ಇನ್ನು ಇರೋದಿತಪ್ಪ.
ಅಂದ್ರೆ ಈ ಸೀನಿಯರ್ಸ್ ಅವ್ರ್ ಅಂದ್ರೆ ಎಲ್ಲಾ ನಿಮಗೆ ಏನ್ ವರ್ಕು ಗಿರ್ಕು ಆ ಏನೇನ
ಹ್ಮ್ ಈಗಾ ಹ್ಮ್ ಈಗ ಇದು ಬ್ಯಾಚ್ ಮಾಡ್ತರ ನಮ್ದ್ರಗೆ
ಹ್ಮ್ ಎಸ್ಟ್ ಬ್ಯಾಚ್ ಮಾಡಿದ್ದೆ
ನಾಕ್ ಬ್ಯಾಚ್ ಅತಾವ್-
ನಾಕ್ ಬ್ಯಾಚ್ ಹಾ ಹು
ಹದ್ನಾರ್ ಹದ್ನಾರೂ ಹದ್ನಾರೊಂದ್ ಹದ್ನಾರ್ ಹದ್ನಾರ್ ನಾ ಹ್ಮ್ ನಾಕ್ ಬ್ಯಾಚ್ ಅತ್ತ
ನಾಕ್ ಬ್ಯಾಚಾ ಹ್ಮ್ ಹ್ಮ್ ಬ್ಯಾಚ್ ಮಾಡಿ ಅಂದ್ರ
ಡ್ಯೂಟಿ ಹಾಕ್ತರಾ ಆ ಎ ಈಗಡೀ ಎಂಟ್ ಜನ ಯಾದಗಿರಿ ಎಂಟ್ ಜನ ಇಲ್ಲಿ ಶಾಪುರಣ್ ಉಳ್ದಿದ್ದು ಕಾಲೇಜ್ ಡ್ಯೂಟಿ ಹಾಕ್ತರ್
ಹಾ ಹಾ ಹೌದ ಚಲೋ ಇತ್ ಅಂದ್ರೆ
ಹಾ. ಮತ್ತ
ಅದೇ ಕೇಳ್ದೆ ಹೆಂಗ್ ಅಂತ.
ಹೆಂಗಿಲ್ ನೋಡ್ ದೆ ಆರಾಮದಾ ಕಾಲೇಜು.
ಹ್ಮ್ ಮೊದ್ಲು ಆರಾಮಪ್ಪ ಏ ಓದಕುತ್ ನೋಡ್ಪಾ ಹ್ಮ ಕಾಂಪಿಟೇಟಿವ್ ನಾನು
ಹಾ
ಹೂ ಇದೂ ಸಿಟಿ
ಸೀಟಿ
ಹಾ
ಹಾ ಹಾ ಹಾ
ಮತ್ತವ್ ಓದ್ಬೇಕಲ್ಪಾ ಮತ್ತೆ ಏನೇನೋ ಒಂದ್ ಮಾಡ್ಬೇಕಂ
ಹ್ಮ್ ನೀ ನೀ ಸೈನ್ಸ್ ಮಾಡಿದನಾ
ಏ ಇಲ್ಲ ಕಾಂಪಿಟೇಟಿವ್ ಓದಕ್ ಕೂತ್ನಿ ಈಕಡೆ ಇದೂ ದೂ ಕೆಸಿ
ಕೆ ಹಾ ಕೆ ಸ್ ಇ ದಾ
ಹಾ ಕ್ಯಾಸ್ ಪ್ರಿಪರೇಷನ್ ಮಾಡಕ ಕೊತ್ನ
ಕೊಚಿಂಗ್ ತೊಬೇಕಿಲ್ಲ ಒಂದು ವರ್ಷ್
ಏ ತಗೊಂಡ ನಪ ಒಂದ್ ವರ್ಷ ಆರು ತಿಂಗಳ ಧಾರ್ವಾಡ ಹೋಗಿದ್ದ್ಯಾ
ಹಾ
ಧಾರವಾಡಕ್ಕೆ ಹೋಗಿ ಮತ್ತ ಅದೆಲ್ಲಾ ಕೊಚಿಂಗ್ ಗಿಚಿಂಗ್ ಮುಗಸಕೊಂಡು ಮೂರ್ ತಿಂಗಗಳ ಲೈಬ್ರರಿ ಮಾಡ್ಕೊಂಡಿದ್ದು ಓದಿ ಎಲ್ಲಾ ಮಾಡಿ ಇಗೋ ಅಲ್ಲೇ ಇರ್ತಿದ್ಯಾ ಸ್ವಲ್ಪ ಮನ್ಯಾಗ ರೊಕ್ಕ ಕೊಡ್ಲಿಲ್ಲ
ಹಾ
ಸುಮ್ನೆ ಹ ಇದ್ರಲ್ಲಿ ಏನ್ ಮಾಡ್ತ ಪಾನಿ ಸುಮ್ಮನೆ ರೊತ ಖರ್ಚು ಮಾಡ್ತೀ
ಹಾ
ಅಲ್ಲಿ ಇದ್ರನೆ ಮತ್ತ ಒಂದು ಲೀವ್ ಇರ್ಬೇಕಲ್ಲ ಈಗ ಈಗ ಲೀವ್ ಅಂದ್ರ ಯಾವನ ಒಂದ ಹೇಳಳ ಕಾಲ್ ಫಾರಮ್ ಇದು ಅಂದ್ರೆ ಓದಕ ಬರಕ ನೆಟ್
ಹಾ
ಈಗ ಕಾಲ್ಫರ್ಮ್ ಇಲ್ಲ ಏನಿಲ್ಲ ಅಂದ್ರನು ಸುಮ್ಮ್ನೆ ಹೋಗಿ ಅದ್ ಮಾಡ್ಬೇಕಲ್ಲ
ಹ್ಮ್ ಹ್ಮ್
ಮನೆಗ ಹ ಮನೆಗ್ ಇದನ್ ಕೇಳ್ತಾರ ಅಲ್ಲ ಇದ ಮಾಡಾಕತಿ ಪಾನೀನ ಸುಮ್ನೆ ಇದೆನಲ್ಲಿ ಅಂತರೋರು
ಹ್ಮ್
ಹ್ಮ್ ಅದಕ್ಕೆ ಹಂಗಾಗಿ ಸೊಪ್ಪು ಹಾ
ಅಂದ್ರರು ನೀ ಆರ್ ತಿಂಗಗಳ ಎಕ್ಸಾಮ್ ಕೋಚಿಂಗ್ ಕರೆಕ್ಟ್ ತಗೊಂಡು ಬರ್ದಿದ್ದ ಅಂದ್ರೆ ಏನಾರ ಆತಿತ್ತೇನಾ
ಏ ಅದಾವ ನೋಡ್ಸಲ್ಲ ಅದಾವ ಅಂದ್ರೆ ಕಾಲ್ಪರ್ಮೆ ಇಲ್ಲಲ್ ಒಟ್ಟ ಯಾವು
ಅಂದ್ರ
ಒಂದು ಜಾಬು ಕಾಲ್ಫಾರಮೆ ಮಾಡಿಲ್ಲ
ಹಾ ಇನ್ನ ಬಿಟ್ಟಿಲೇನಾ ಎಕ್ಸಾಮು
ಯಾವ ಒಂದು ಬಿಟ್ಟೆಲ್ಲ ಇದು ಸ್ಟೇಟ್
ಮತ್ತ
ಅದಕ್ಕೆ ಹೈರಾಣ ಆಗ್ಯಾದು
ಹ್ಮ್
ಈಗ ಯಾವನ ಒಂದು ಕಾಲ್ ಫಾರ್ಮ್ ಇತ್ತಂದ್ರ ಮನ್ಷ್ಯಾಗ ಹೋದಾಕ ಟೆನ್ಷನ್ ಇರ್ಲ ಯಾಕಂದ್ರ ಮನ್ಯಾಗ ರಕ್ ಅಕ್ಕ ಹಾಕಿದ್ರನ ಒಂದು ಚಿಂಂತಿ ಇರಲ್ಲ ಯಾಕಂದ್ರೆ ಮನ್ಯಾಗ ಏ ಮಗ ಓದಕತ್ತನ್ಪಾ ಅಲ್ಲಿ ಒಂದು ಈ ಜಾಬ್ ಅಪ್ಲಿಕೇಶನ್ ಹಾಕ್ಯನ
ಹಾ ಅಪ್ಲಿಕೇಶನ್ ಹಾಕಿ ಒದು
ಪ್ರೇಷನ್ ಮಾಡಲಿ ಹ್ಮ ಅದಕ್ ಚೆನ್ನಾಗ್ ಪ್ರಿಪರೇಷನ್ ಮಾಡ್ಲಿ ಅಂತ ಮನ್ಯಾಗ ಒಂದು ಅದು ಇದು ಇರ್ತದ ನಮಗನ
ಹ್ಮ್
ಹೌದಿಲ್ಲ
ಹ್ಮ್
ಹ್ಮ್ ಇದಿಕ ಹಂಗಾಗಿ ಈಗ ಮನೆಗ ಈಗ ಏನ ಕೇಳಕ್ ಹೋಗ ಏನ್ ಮಾಡಕ್ ಗತ್ತ ಅಲ್ಲಿ ಏನಿಲ್ಲ ಕಾಲ್ ಫಾರಮ್ ಇಲ್ಲ ಏನಿಲ್ಲ ನಿನ್ಗ್ ಯಾಕ ರಕ್ಕ ಕೊಡ್ಬೇಕು ನಾನು ಹೌದಿಲ್ಲ ಸುಮ್ನೆ ಅಲ್ಲಿ ಸುಮ್ನೆ ಹುಜಲ ರೊಕ್ಕ ಕಲಸ ಮಾಡ್ತೇನ ಅಂತರಿ ಈಗ ಮನೆ ಈ ಯಾರ ಮನೆಗನ ಆಲಿ ಸುಮ್ನೆ ಈಗ ಸುಮ್ ಸುಮನೆ ರೊಕ್ಕ ವೇಸ್ಟ್ ಆದಂದ್ರೆ ಬೈತಾರಲ್ಲಾ ಹೇಳ್ತಾರಲ್ಲ ಒಂದ್ ಮಾತ್
ಹ್ಮ್ ಬೈತಾರ ಬಿಡು ಬೇಜಾರ ಬಿ ಆತ
ಹ್ಮ್ ಹ್ಮ ಈಗ ಯಾಕಂದ್ರೆ ಒ ಒಂದೆ ಒಂದ್ ಕಾಲ್ ಜಾಬ ಫಾರ್ಮ್ ಅಪ್ಲಿಕೇಶನ್ ಹಾಕಿದ್ನಂದ್ರ ಒಮ್ಮಿ ಹಿಂಗ ಹಾಕಿನಿ ಈ ವರ್ಷ ಮಾಡಿ ಮಾಡಿನಿ ಸ್ವಲ್ಪ ಇದಕ್ಕೆ ಇದ್ರ ಮ್ಯಾಗ ಸ್ವಲ್ಪ್ ಜಾಸ್ತಿ ಫೋಕಸ್ ಮಾಡ್ತನಿ ಒದ್ ಕೊಡ್ತನ ಅಂದ್ರ ಅವರು ಮಡಿಕ್ಯಾತನ ಬಿಡಪಾ ಈ ಸಲ ಹ ಓದ ಕುತ್ತಾನ ಅಂತ ಹೇಳಿಗೆಶಿ ಮನೆಯ ರೊಕ್ಕಾ ಗಿಕ್ಕ ಹಾಕಕನು ಇಂದ ಮುಂದ ನೋಡಲ್ಲ ಹೌದಲ್ಲಿ ಏನ ಇಲ್ಲ ಎಂತ ಇಲ್ಲ ಅಂದ್ರೆ ರೊಕ್ಕ ಹಾಕಕ್ಕ ಬಾಳ ಇ ಹಿಂದ ಮುಂದ ನೋಡ್ತಾರಲಾ
ಹ್ಮ್ ಹಿಂದೆ ಮುಂದೆ ಹತ್ತದ್ ಬಿಡು ಪಾಪ
ಮಮ್ಮಿ ಒಂದ್ ಸ್ವಲ್ಪ ರ ಕಾಕಂತನ್ ಅಂದ್ರ ಏನ್ ಮಾಡಕೊತಿ ಏನಿಲ್ಲಾ ಯಾವ್ದ್ ಯಾವ್ದ್ ಹಾಕಿದ್ ನೀ ಅಪ್ಲಿಕೇಶನ್ ಅಂತ ಕೇಳ್ತಾರೆ ಇನ್ನು ಯಾವ್ ಕರ್ದಲ್ ಮಮ್ಮಿ ಅಂತಂದ್ರೆ ಅಲ್ಲಿ ಇದ್ದಾನೆ ಏ ಮಾಡ್ತಪ್ಪಾ ಕರ್ದಾಗ ಹೋಗಿ ಓದ
ಈಗೆಲ್ಲ ಈಗೆಲ್ಲಾ ಈಗೆಲ್ಲಾ ಬಾಳ್ ಓದದ್ರಾಗ ಏನಿಲ್ಲ ಬಿಿಸ್ನೆಸ್
ಹ್ಮ್ ಹ್ಮ್ ಸೈಡ್ ಬಿಜ್ನೆಸ್ನೆಸ್ ಮನೆಗ ಏನಂದ್ರು ಪಾಪ ಒಂದು ಯಾವ್ದನ ಹ ಅಂಗಡಿ ಗಿಂಗಡಿ ಹಾಕ ಕೂತತ್ತ
ಹ್ಮ್
ಹಾಕಂಡ ಆರಾಮ ಅದ್ ಮಾಡಕೂತ್ತಂತ ಅಂತ ಅಂದ
ಹ್ಮ್
ಹ್ಮ್ ಸರಿ ಸರಿ ಅಂತ ಹೇಳಿದ್ರೆ ನಾನ್ ಮನ ಮತ್ತಗ ಮನೆಯವರಿಗನ್ ಎದರು ಮಾತಾಡಕ್ ಆಗಲ್ಲ
ಹ್ಮ್ ಏ ಆಗಲ್ ಬಿಡಪಾ
ಹ್ಮ್ ಆಯ್ತು ಈಗ ಮನೆರು ಯಾರ ಈಗ ಯಾಕಂದ್ರೆ ನಮ್ಗ ಈಗ ಒಂದ್ ತುತ್ ಅನ್ನ ಹಾಕದ್ ಅವ್ರೇ ಎಲ್ಲ ಅದ್ ಮಾಡದ ಈಗಿಡ್ ದೊಡ್ಡವರ್ನ್ನ ಮಾಡಿ ಅ ಸಾಕಿ ಸಲಿಗೆ ಮಾಡೋದ ಅವ್ರ ಅಲ್ಲ
ಹಾ ಅವರೇ ಪಾಪ
ಹ್ಮ್ ಮತ್ತ ಹಂಗ್ಯಾಗಾರ ಅದ ಮಾಡಿದ್ರಿ ಅಂತ ಹೇಳಿ ಸುಮ್ ಮನೆಗ ಅದ್ ಮಾಡ್ಲಾರ ಏನ್ ಇರ್ಲಾರ್ದ ಅವ್ ಮಾತ್ ಕೇಳ್ಕಳಿರ ಈಗ ನಮ್ ಜೀವನ ಹ್ಮ ಈ ನಮ ನ ನಾವು ಕಟ್ಟಕೇಬೇಕಂದ್ರೆ ಏನಾದಾರು ಒಂದ್ ಮಾಡ್ಬೇಕಲ್ಲ
ಹ್ಮ್ ಮನೆಯವರ್ ಮಾತ್ ಕೇಳ್ಬೇಕಾತ್ ನೋ
ಹ್ಮ್ ಈಗ ಮನೆಯಾರ್ ಮಾತ್ರ ಏನ್ ಕೇಳಿಲ್ಲ ಅಂದ್ರೆ ನಾವ್ ಏನ್ ಮಾಡ್ಕೈತ ನಮಗನ ಏನ್ ಗ್ಯಾರಂಟಿ ಕೇಳ ಈ ಮನೇರ ಇಟ ಸ್ವಲ್ಪ ಸಾತ್ ಕೊಟ್ರೆ ನಾವು ಏನಾನ ಇಟ್ ಒಂದು ಅಂಡಿ
ನೀ ಅವ್ರ ಮತ್ ನಿನ್ಗ್ಯಾ ಯಾರ್ ದೋಸ್ತರಾಗಲ್ಲ ಏನಾಗಲ್ಲ ಜಲ್ದಿ ಟೈಮಿಗೆ ಮನೇರೇ ಹಿಡಿತ
ಹ್ಮ್ ಮತ್ ಆಗಲ್ಲೊ ನಮ್ ಕಷ್ಟ ಅಂತ ಹೇಳಿ ಬಂದ್ರೆ ಮನ್ಯಾರೆ ಅದ್ ಮಾಡತಾರ ಹೊರತಗ ಹೊರಿಗಯಾರ ಯಾರ ಮಾಡಲ್ಲ ಹ್ಮ್
ಮತ್ತ ಊಟ ಊಟ ಮಾಡಿದಾನೆ
ನಾನೇ ಇಲ್ಪಾ ಇವತ್ತ ಇಲ್ಲ ಹಾಸ್ಟೆಲ್ ದಾಗತತ್ತಿ ಅದು ಎಗ್ ಬುರ್ಜಿ ಮಾಡ್ಯಾರ
ಹ್ಮ ಹಾ ಹಾ
ಹ್ಮ ನಿನ್ನೆ ಒಂದ್ ತಾರೀಖಲ್ಲ ಹಾ ನಿನ್ನೆ ನಿನ್ನೆನೆ ಇ ಸೋಮಾರ ಎಗ್ ಬುರ್ಜಿ ಅದ
ಹ್ಮ್
ನಿನ್ನೆ ಚಿಕನ್ ಕೊಟ್ರ
ಗುರುವಾರ ಮಾಡಲ್ಲೆನು ನಿಂಬಲ್ಲಿ
ಇಲ್ಲ ನಿನ್ನೆ ನಂಬಲ್ಲಿ ಚಿಕನ್ ಕೊಟ್ರು ಒಂದ್ ತಾರೀಕ
ಹಾ ಹಾ ಹಾ ಹಾ
ಒಂದ್ ತಾರೀಕ್ ಚಿಕನ್ ಕೊಟ್ಟಕ್ಕೆ ಏನಾಗದ ಮುಂದ ಅಂದ್ರೆ ಒಂದ್ ದಿನ ಮುಂದ್ ಹೋಗ್ಯದ ಅದ್ದು ಇವ ನಿನ್ನೆ ಏನ್ ಕೊಡೋದಿತ್ ನೋಡ ಅದು ಇವತ್ ಕೊಡಕೂತಾರ
ಹಾ ಹಾ ಹಾ
ಹ ಅಂದ್ರೆ ಅಯ್ಯ ಏನನ್ನ ಇಂತವು ಹ್ಮ್ ನಮ್ಮಲ್ಲಿ ಏನ ಫೆಸಿಲಿ ಇತ್ತ ಅಂದ್ರೆ ಅದು ಮರುದಿನ ಕೊಡ್ಲೇಬೇಕದು ಎನಿ ಕಂಡೀಷನ್
ಹ್ಮ್ ಹಂಗೆ ಇರಬೇಕು ಸೀನಿಯರ್ಸ್ ಅದ ಕೇಳ್ತಾರ್ ನಿಮ್ಂಬಲ್ಲಿ ಏ ನಡೀತು
ಹ್ಮ್ ನಂಬಲ್ಲಿ ನಾವೇ ಸೀನಿಯರ್ ಅಲ್ಲ ಈಗ ಅಲ್ಲಿ ಯಾರ ಬಂದಿಲ್ಲ ಜೂನಿಯರ್ಸ್ ಬಂದ್ರ ಅಂದ್ರೆ ಗೊತ್ತಾಗುತ್ತೆ
ಹ್ಮ್ ಜೂನಿಯರ್ಸ್ ಈಗ ಈ ವರ್ಷ ಬರ್ತಾರಾ ನೀ ಮೈನಾರಿಟಿ ಏನ್ ಮೊದಲೇ ಅಪ್ಲಿಕೇಶನ್ ಹಾಕಿದ್ದಿ ರೆಕಮೆಂಡ್ ಮಾಡಿದ್ದಿ
ನಾನ್ ನೋಡ್ಪಾ ನಂದು ಟೆಂತ್ ರಿಸಲ್ಟ್ ಮೇಲ್ ಹಾಕಿನಿ ಆಗೇತಿ
ಹಾ ಮತ ನಾವನು ಆಗ್ತ ಇದಲ್ಲ ಈ ವರ್ಷ ಬಿಟ್ಟಾರೇನ್ ಮತ್ತೆ ಹಾಕ್ ಹಾಕ್ಲಕ್ ಬರ್ತದೇಏನು
ಹ ಏನ ಇ ಬಿಟ್ಟಿಲ್ಲ ಅಪ್ಲಿಕೇಶನ್ ಬಿಟ್ಟ್ರ ಅಂದ್ರ ನಾ ನಿನಗೆ ಹೇಳುತ್ತೇನೆ ಅಂತ ಅಪ್ಲಿಕೇಶನ್ ಹಾಕ ಕುತ್ಯಂತ ಬಾರಿ ಸೌಲಭ್ಯ ಐತೋ ಇಲ್ಲಿ ಉದಕ ಇದದಕ್ಕ ಯಾಕಂದ್ರೆ ಒಂದಂದು ರೂಮ್ ನಾಗ ಯೂಸ್ ಮಂದಿ ಇರ್ಬೇಕಂತಳೆ ಲಿಮಿಟ್ ಐತದೆ
ಅದೇ ಅಲ್ಲಿ ಮತ್ತೆ ಅದು ಇದು ಇದು ಹಾಸ್ಟೆಲ್ ಕ್ಯಾನ್ಸಲ್ ಮಾಡಸಿ ಅದು ಅಪ್ಲಿಕೇಶನ್ ಹಾಕಿ ಅಲ್ಲಿ ಬರ್ಬೇಕಂದ
ಹ್ಮ್ ಇಲ್ಲ ಪಸ್ಟ್ ಇ ಅಪ್ಲಿಕೇಶನ್ ಇದು ಇದು ಸೆಲೆಕ್ಷನ್ ಆಯ್ತ ಅಂದ್ರೆ ಮಾತ್ರ ನೀ ಕ್ಯಾನ್ಸಲ್ ಮಾಡ್ಸ ಹ ಇಲ್ಲ ಅಂದ್ರೆ ಅದುನ ಕ್ಯಾನ್ಸಲ್ ಮಾಡಿಕೊಂಡೆ ಇದನ್ನ ಕ್ಯಾನ್ಸಲ್ ಮಾಡಿ ಇದು ಹಾಲಿಲ್ಲ ಅಂದ್ರೆ ಮತ್ತತ್ ಅದಕ್ಕೆ ಕನ್ಸಲ್ ಮಾಡಿ ನದಾಗ ನಿನಗಿರಕ್ಕ ಮತ್ತ ಜಾಗ ಇರಲ್ಲ
ಟೇಜು ಸರಿಯಾಗಿತ್ತು ಎಸ್ ಎಸ್ ಎಲ್ ಸಿ ದ್ ಹ ನೈಂಟಿ ತ್ರಿ ಆಗಿತ್ತು
ನೈಂಟಿ ತ್ರೀ ಅಂದ್ರೆ ಆಗುತ್ತ ತಗೋ ಹಾಕು ಪಕ್ಕ ಆತ ನೋಡಿ ಸಲ ಅಪ್ಲಿಕೇಶನ್ ಹಾಕಿರ ನೀ
ಸರಿ ಸರಿ ಹಾಕ್ತೀನಿ ನೀ ನನಗ ಅಪ್ಲಿಕೇಶನ್ ಯಾವ್ದದು ಯಾವಾಗ್ ಬಿಡ್ತಾರ ನನಗ ಒಂದಿನ ಪ್ಪಂ ಕೊಡು ನಾ ಹಾಕ್ಬಿಡ್ತೇನೆ
ಹಾ ಯಂತ ಬುಟ್ಟ ತಕ್ಷಣ ನೀಗೆ ಹೇಳ್ತ ಅಂತ ಯಾಕಂದ್ರೆ ಯಾಕ ನಮ್ಮ ಹುಡುಗರು ಇರ್ಬೇಕ
ಹ್ಮ್ ಅದೇ ನಾನು ಒಂದ್ ಒಂದ್ ಕಡೆಗ್ ಆಯ್ತಂದ್ರ ನಾನು ನೀನು ಒಂದೇ ಕಡೆಗ್ ಇರ್ಲಕ್ಕ ಆತದ್
ಹಾ ಓದಕ್ ಬರ್ಲಕ್ ನಡೀತೈತಿ ತೊ
ನನಗ್ ಗೊತ್ತಿರ್ಲಿಲ್ಲಪ್ಪಾ ಇಲ್ಲಾಂದ್ರೆ ಅದೇ ಹಾಕ್ತಿದ ಹ್ಮ್ ಸರಿ ಸರಿ ಸರಿ ಹಾ ಸರಿ ಇಡ್ಲಿ